ನಮಸ್ಕಾರ
ನಮಸ್ಕಾರಾ.
ಯಾಕೆ ಇಷ್ಟು ತಡವಾಗಿ ನೀವು ನಮ್ಮ ಕರೆಯನ್ನು ಎತ್ತುತ್ತೀರಾ.
ನೀವು ಎಷ್ಟು ನಮ್ಮನ್ನು ನೆನಪು ಮಾಡಿಕೊಳ್ಳುತ್ತೀರಾ ಎಂದು ನೋಡಲ್ಲ.
ಹ ಹಾ ಹಾಗೇ ಸ್ವಲ್ಪ ಸ್ವಲ್ಪ ಘಟನೆಗಳನ್ನು ಹೇಳ್ ಿದ್ಲ್ಲ ಆಗ್ಲೆ ಅದ್ರ ಬಗ್ಗೆ ಮಾತಾಡೋಣ.
ಹ ಮಾತಾಡಣ ಹೇಳಿ.
ನಂಗೆ ತುಂಬಾ ನೋವಾಗುತ್ತೆ ಅಲ್ಲಾ ಅಂತ ಘಟನೆಗಳಗಳನ್ನು ಕಂಡು.
ಹೌದು. ಆ ಘಟನೆಗಳು ನೆನಪು ಮಾಡಿಕೊಂಡರೆ ಬೇಜಾರಾಗುತ್ತೆ. ಹೂಯಿಸಕೊಳ್ಳಲ್ಲ ಆಗಲ್ಲ.
ಮತ್ತೆ ಇನ್ನೊಂದು ಘಟನೆ ಏನು ಗೊತ್ತಾ ನಮ್ಮ ಮನೆಯಿಂದನನೆ ಒಬ್ಬ ಒಂದು ಮನೆ ಐತೆ.
ಆ
ಹ ಆ ಅಕ್ಕ ನಮಗೆ ತುಂಬಾ ಪರಿಚಯ ಅಂದ್ರೆ ನಮ್ಮ್ ಮನೆ ಹತ್ರರನೇ ತಿಂದು ನಮ್ಮ್ ಮನೆ ಹತ್ರನೇ ಇರೋರು ಅವ್ರು ನಾನೊ ಒಬ್ಬ ಚಿಕ್ಕ ಹುಡುಗ ಎರಡು ವರ್ಷ ಆಗಿರುತ್ತೆ.
ಹ್ಮ್
ಅವ್ರ ಮನೆ ಹತ್ರ ಒಂದು ಚಿಕ್ಕದು ತೊಟ್ಟಿ ತರ ಇದೆ. ಅದೇ ಈಗ ಹಸುಗಳು.
ಹ ಹಳೆ ಕಾಲದಲ್ಲೆಲ್ಲಾ ಇರ್ತಿದ್ರಲ್ಲ.
ಅಂದ್ರೆ ಒಂದ್ ತೊಟ್ಟಿ ತರ ಇರುತ್ತಲ್ಲ.
ಅದು ಕುಡಿಯೋಕೆ.
ಹಾ ಆ ತರ ಇದೆ. ಅವರು ಅದನ್ನ ನೀರಿಗೆ ಬಳಸ್ತಾರೆ ಈಗ.
ಆ ಅಂದ್ರೆ ವ್ಯವ ದಿನನಿತ್ಯದ
ಹಾ ಯಾವಾಗಾದ್ರೂ ಸುಮ್ನೆ ಬಳಿ ಇಲ್ಲ ಹಾಸು ನೋ ಮೇಕೆ ನೋ ನೀರ್ ಕುಡಿಯಕೆ ಅಂತ ಅದ್ರಂದು ನೀರ್ ಇಡ್ತಾರೆ.
ಹಾ
ಅದು ಕೆಳಗಡೆ ಎಲ್ಲ ಪೂರ್ತಿ ಪಾಚಿ ಕಟ್ಟಿದೆ. ಅದೇಏನ್ ಮಾಡಿದೆ ಒಂದ್ ದಿನ ಹುಡ್ಗ ಚೆನ್ನಾಗ ಎದ್ಬಿಟ್ಟು ಬೆಳಗ್ಗೆ ಆಟಾಡ್ಕೊತಿದ್ನಂತೆ. ಅವಕ್ಕ ಒಳಗಡೆ ಕೆಲ್ಸ ಮಾಡ್ತಿದ್ದಾರೆ ಅವ ಹೋಗಿದ್ದಾರೆ ಅವಣ್ಣ ಇಲ್ಲಿಲ್ಲ.
ಹಾ
ಅವ್ರ ಏನ್ ಅನ್ಕೊಂಡವ್ರೆ ಬಿಡು ನನ್ ತಂಗಿ ಮನೆ ಹತ್ರ ಹೋಗಿರ್ತಾನೆ ಆಟ ಆಡ್ಕೊಂಡವನೇ ಅಂತ ಹಾ
ಅನ್ಕೊಂಡಿದ್ದಾರೆ ಹ.
ಅವನು ಏನ್ ಮಾಡವನನೆ ಆಟಾಡಕ್ಕೆ ಅಂತ ಹೋಗವನನೆ ಅಲ್ಲಿ.
ಹ ಅದು ಹತ್ನ ಅಂದ್ರೆ ಮೇ ಕೆಳಗಡೆ ಇತ್ತ ಮೇಲೆ ಇತ್ತ.
ನ್ ಮುಂದೆನೆ ಕೆಳಗಡೆನೆೇ.
ಅಷ್ಟ ಚಿಕ್ಕದ.
ಹಾ ಅದು ಏನ್ ಮಾಡಿದಾನೆ ಅವನು ಆಟಾಡಕ್ಕೆ ಅದ್ರೊಳಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡವ್ನೆ.
ಟನ್ ಆ
ಹಾ ಆದ್ರ ಒಳಕ್ಕೆ ಬಿದ್ಬಿಟ್ಟವನನೆ ಅದು ಕೆಳಗಡೆ ಪಾಚಿ ಕಟೈತೆ ಅವ್ನು ಎದ್ದೊಳಕ್ ಪ್ರಯತ್ನಪಟ್ಟ ಫುಲ್ ನೀರ್ ಇರ್ಲಿಲ್ಲ ಒಂದ್ ಬಿಂದಿಗೆಯಷ್ಟು ನೀರಿತ್ತ ಅಷ್ಟೇ ಎರಡು ವರ್ಷದ ಹುಡುಗ ಅವನು.
ಹ
ಎದ್ದೋಳಕೆ ಅಂತ ಪ್ರಯತ್ನ ಮಾಡವನೆ.
ಪಾಚಿ ಇರೋ ಕಾರಣ ಆಗಿಲ್ಲ.
ಅರ್ಧ ಅಷ್ಟೇ ತೆರದಿತ್ತದು ತೊಟ್ಟಿ ಇನ್ ಅರ್ಧ ಮು ಇತ್ತು ಬಂಡೆಯಿಂದ ಎದ್ದೊಳಕೆ ತ ಹೋಗವನನೆ ಅವನಿಗ್ ಜಾರೈತೆ ಆ ಪಾಚಿಯಿಂದ ಜಾರ್ ಒಟ್ಟು ಕೆಳಗಡೆ ಬಿದ್ದಿರೋ ಇದಕ್ಕೆ ಮೂಗಿಗೆಲ್ಲ ಮಾಡ್ಕೊಬಿಟ್ಟವನೆ.
ಓ ಪಾಪಾ ಹ.
ಮೂಗಗ್ ಹೊಡ್ಕೊಬಿಟ್ಟು ಅಲ್ಲೇ ಸತ್ತೋಕ್ಬಿಟೌನೌನು.
ಹಾ
ಅವರು ಅವ್ರಮ್ಮ ಅದೆಷ್ಟೊತ್ತೋ ಆದ್ಮೇಲೆ ನೋಡ್ಕೊಂಡವ್ರೆ. ತಂಗಿ ಮನೆ ಹತ್ರ ಹೋಗಿ ಎಲ್ಲಾ ಹುಡುಕುದ್ರು ಎಲ್ಲೂ ಕಾಣ್ಸಿಲ್ಲ. ಮತ್ತೆ ಏನೋ ಪಾತ್ರೆನ ಏನೋ ತೊಳಿಯಕ್ ಹೋಗ್ ನೋಡ್ತಾರೆ ಅಲ್ಲಿ ತೊಟ್ಟಿಯಲ್ ಇದ್ನಂತೆ. ಆವಾಗ ಎತ್ಕೊಂಡು ಜೋಕಾಕ್ ಚೀರಾಡ್ತಿದ್ರು.
ಹಂ
ಆಗ ಮನೆಯಲ್ ನಾನೊಬ್ಳೆ ಇದ್ದೆ. ನಮ್ಮ ಅಮ್ಮ ಇರ್ಲಿಲ್ಲ ನಮ್ಮ ಅಮ್ಮ ಎಲ್ಲೋ ಹೋಗಿದ್ರು ಮತ್ತೆ ನನ್ ಮ ಅಕ್ಕ ನಮ್ ದೊಡ್ಡಮ್ಮ ಇತ್ತು ನಮ್ ದೊಡ್ಡಮ್ಮನು ನಾನು ಓಡೋದ್ವಿ ಅಲ್ಲಿ. ಅಲ್ಲಿ ಓಡೋಗಿ. ಹಿಂಗ್ ಹೊಟ್ಟೆ ಎಲ್ಲಾ ಒತ್ತಿ ನೀರ್ ಬರುತ್ತೇನ ಅಂತ ಅಷ್ಟೊತ್ತಿಗೆ ಎಲ್ಲಾ ಆ ಜೀವನೇ ಇಲ್ಲ ಅವ್ನ್ ಯಾವಾಗ ಬಿದ್ದವ್ನೇನೋ ಗೊತ್ತಿಲ್ಲ.
ಹಾ
ನಾವಿ ಹೋಗಿ ಅದು ನೀರ್ ಎಲ್ಲ ಬಾಯೆಲ್ಲಾ ಒತ್ತು ಎದೆ ಎಲ್ಲಾ ಒತ್ತಿದಿವಿ ಎಷ್ಟೊತ್ತದ ಅಷ್ಟೊತ್ತಿಗಾಗ್ಲೇ ಜೀವನೇ ಇಲ್ಲ ಅಲ್ಲಿ.
ಆ
ಆ ಮತ್ತೆ ಅವಕ್ಕರು ಚೀರಾಡ್ತಿದ್ರು. ಆವಕ್ಕ ನೋಡ್ಕೊಂಡಿಲ್ಲ ಪಾಪ.
ಸಮಯದಲ್ಲಿ ಕೆಲಸ ಮಾಡಲು ಆಗಲ್ಲ. ನೋಡ್ಕೊಳ್ಳಕು ಆಗಲ್ಲ.
ಅದ್ರಲ್ಲಿ ಜಾಸ್ತಿ ನೀರುನು ಒಂದ್ ಈ ತೊಟ್ಟಿ ಅಂದ್ರೆ ಎಷ್ಟು ಈಗ ನಮ್ದು ಇದು ಬೆಡ್ ಐತಲ್ಲ. ಹ ಕೆಳಗೆ ಅಷ್ಟು ಎತ್ತರ ತೊಟ್ಟಿ. ಹಾ ಮಂಚ ಐತಲ್ಲ ಅಷ್ಟು ಎತ್ತರ ತೊಟ್ಟಿ ಇತ್ತು. ಚಿಕ್ಕದು ಅದ್ರಲ್ಲಿ ಒಂದ್ ಬಿಂದಿಗೆ ಅಷ್ಟೇ ಎನೊ ನೀರ ಇದಿದ್ದು. ಸ್ವಲ್ಪಾನೇ ನೀರಿದ್ದಿದ್ದು ಆ ಆ ಸ್ವಲ್ಪ ನೀರಲ್ಲೇ ಅವ್ನ್ ಸತ್ತೋಗವ್ನೆ ಅಂದ್ರೆ ಇನ್ ಯಾವ್ತರ ಮಾಡಿ
ಪಾಚಿ ಅವರು. ಸರಿಯಾಗಿ ನೋಡ್ಕೊಂಡಿಲ್ಲ ಅನ್ಸುತ್ತೆ ಅದು ಎಲ್ಲ ಆ ಸ್ವಚ್ಛ ಮಾಡ್ಬೇಕ್
ಹೌರು ಯಾರ ಹೋಗ್ತಾರೆ ಬಿಡು ಯಾವಾಗ್ಲು ಮುಚ್ಚಿ
ತ್ತರೆ ಎಲ್ಲ ಹೋಗ್ತಾರೆ ಮುಚ್ಚಿರ್ತಾರೆ ಎಲ್ಲಾ ಸ್ವಚ್ಛ ಬಳ್ಸ್ಕೋತಾರಲ್ವಾ ನೀರನ್ನ.
ಅ ಆದ್ರೆ ಮುಚ್ಚಿಡ್ತಿದ್ರು ಆಗ ಏನೋ ಅರ್ಧ ತೆಗ್ದಿದ್ರು ಅರ್ಧ ಮಾತ್ರ ಮುಚ್ಚಿದ್ರು. ಅವನ ಅದು ಆಟ ಆಡ್ಕೊಂಡ್ ಹೋಗ್ಬಿುಟ್ಟು ಅದ್ ಯಾವ್ದ್ರಲ್ಲ ಹೋದ್ನೋ ಏನೋ ಗೊತ್ತಿಲ್ಲ. ಹೋಗ್ಬಿಟ್ಟು ಅದ್ರೊಳಗ ಬಿದ್ಬಿಟ್ಟಾವನೆ.
ಅ
ಬಿಟ್ಬಿಟ್ಟು ಆತರ ಆಯ್ತು. ಈ ತರ ಚಿಕ್ಕ ಚಿಕ್ಕ ಮಕ್ಳೆಲ್ಲ ಜೀವ ಕಳ್ಕೊತವೆ ಇನ್ನೊಬ್ರು ಅಷ್ಟೇನೆ. ಅವ್ರಿಗೆ ಹೊಲ್ದಲ್ಲಿ ಕೆಲ್ಸ ಮಾಡೋದಾಗ್ಲಿ ಟ್ಯಾಕ್ಟರ್ ಆಗ್ಲಿ ಎಲ್ಲ ಇಷ್ಟ. ಅವನಿಗೆ ಒಂದ್ ಹದ್ನೈದು, ಹದ್ನಾರು ವಯಸ್ಸ್ ಇರುತ್ತೆ.
ಅ
ಅವನು ಹಿಂಗೆ ಹೊಲಕ್ ಹೋಗ್ಬಿಟ್ಟು ಕೆಲ್ಸ ಮಾಡ್ಬೇಕು ಅಂತ ಇಟ್ಟಾರೆ. ಆ ಟ್ಯಾಕ್ಟ್ರು ನಿಲ್ಸವ್ರೆ.
ಅ
ಓಕೆ ಬಿಡು ಅಂತ ಹೇಳ್ಬಿಟ್ಟು ನಿಲ್ಲಿಸಬಿಟ್ಟು ಬಂದವ್ರೆ ಅದೇನೋ ಕಲ್ಲ ಇಟ್ಟಿರ್ತಾರಲ್ಲಾ
ಹ
ಅದು ಬಿಡಿಸಕೊಂಡು ಅವನ್ ಎದೆ ಮೇಲೆ ಟ್ಯಾಕ್ಟ್ರು.
ಎಪ್ಪ
ಹಾ ಎದೆ ಮ್ಯಾಲ್ ಹೋಗ್ಬಿಟ್ಟು ಅವನು ಹಂಗೇನೆ ವಿಸಾಯನ ಅವನು ಅಷ್ಟೆ ಒಬ್ಬ ಮಗ, ಒಬ್ಬ ಮಗಳು.
ಹಾ
ಅ ಅವನ್ಗೂ ಎದೆ ಮೇಲ್ ಇನ್ನೇನ್ ಅಷ್ಟು ಗಾಯನೂ ಆಗಿಲ್ಲ ಏನು ಇಲ್ಲ.
ಅ
ಆತರ ಆಗ್ಬಿಟ್ಟು ಅವನು ಹಂಗೆ ಸತ್ತೋಗ್ಬಿಟ್ಟ.
ಯಾವ ಸಮಯದಲ್ಲಿ ಏನಾಗುತ್ತೆ ಯಾರಿಗಂತಾನೆ ಗೊತ್ತಾಗಲ್ಲ.
ಅದು ಏನು ಜಾಸ್ತಿ ಹೆಂಗ್ ಯೋಚನೆ ಮಾಡಕ್ಕೆ ಆಗಲ್ಲ ನೋಡಿ ಯಾರ ಯಾವಾಗ ಹೆಂಗ ಹೋಗ್ ಗ್ತಾರೆ ಅನ್ನೋದೆ ಗೋ
ಅದಕ್ಕೆ ಅನ್ನೋದು ಜೀವ ದಲ್ಲಿ ಏನಾಗುತ್ತ ಬಿಡುತ್ತೋ ನಾವಿರೋ ದೇವರ್ ಕೊಟ್ಟಿರೋದು ಅನ್ಬಯಸ್ಕೊಂಡು ಖುಷಿ ಖುಷಿ ಆಗಿರ್ಬೇಕು.
ಅವ್ನೆ ಅಂತ ಹೇಳದ್ನಲ್ಲ.
ಹಾ
ಅವ್ರಪ್ಪ ಇತ್ತೀಚಿಗೆ ಮರ ಏನೋ ಹತ್ಬಿಟ್ಟು ಆ ಮರದಿಂದ ಕೆಳಗಡೆ ಬಿದ್ದು ಅವರು ಸತ್ತ್ ಹೋಗ್ಬಿಟ್ರು.
ಮರ ಯಾಕ್ ಹತ್ತದ್ರು.
ಕುಡ್ದಾವ್ರೆ ಅವರು. ಮೇಕೆಗೆ ಮೇವೇನೋ ಕುಯ್ಯಕೆ ಅಂತ ಹೇಳ್ಬಿಟ್ಟು ಹಾ ಹತ್ತಿದಾರೆ ಹಂಗೆ ಕಾಲ ಇನ್ನೋ ನೋವ ಅಂದ್ ಅಂದ್ಬಿಟ್ಟು ಇದು ಕಾಲ ಏನೋ ಹಂಗೆ ಸ್ವಲ್ಪ ಜಾರ್ ಬಿಟ್ಟು ಕೆಳಗಡೆ ಬಿದ್ದ್ ಬಿಟ್ಟಿದ್ದಾರೆ.
ಈಗ ಅವರಮ್ಮ ಒಬ್ಬ್ರೇನೆ ಇರೋದು.
ಹಾ ಈಗ ಒಬ್ಬನು ಮಗ ಒಂದ್ ಮೂರನೇ ಕ್ಲಾಸ್ ಮಗ ಅವಕ್ಕ ಅವ ಹ ಇಬ್ಬರೆ ಇರೋದು
ಚಿಕ್ಕ ವಯಸ್ಸಲ್ಲೆ ಈತರ ಆದ್ರೆ ಹೆಂಗೆ ಬಯಸ್ತಾರೋ ಅನ್ಸತ್ತೆ
ಹೌದು ಮತ್ತೆ ಈಗ ನೋಡೋ ಜನ ಸಮಾಜದಲ್ಲಿ ನಾವು ಓಡೋದು ಈ ಗಂಡ ಇಲ್ಲ ಅಂದ್ರೆ ಯಾವ್ ತರ ನೋಡ್ತಾರೆ ಹುಡುಗೂರು
ಹ ನಮ್ಮೂರಲ್ಲೂ ಅಷ್ಟೇ ಇಬ್ಬರು ಹೆಣ್ಮಕ್ಳಇದ್ದಾರೆ ಆ ಅವರಪ್ಪ ಅಷ್ಟೆ ಅವರಪ್ಪ ಹೀಗೇ ಆ ಟೆಂಪೋ ಇವತ್ತಲ್ವಾ
ಹ್ಮ್
ಟೆಂಪೋಲಿ ಹಿಂಗೆ ಹೋಗ್ಬೇಕಾದ್ರೆ ಡಿಕ್ಕಿ ಹೊಡೆದು ಗಾಡಿ ಏನು ಬಂದು ಅವರು ಸು ಅಲ್ಲೇ ಮೃತಪಟ್ಟಿದ್ದಾರೆ. ಆಹ ಅವರು ಅಲ್ಲೇ ಮೃತಪಟ್ಟಿದ್ರು ಮತ್ತೆ ಅವರ ಅಮ್ಮ ಈಗ ಮತ್ತೆ ಒಂದ್ ಚಿಕ್ಕ ಮಕ್ಕಳ ಇಬ್ಬರ ಬ್ರಿದ್ದಾರೆ ಇನ್ ಒಬ್ಳು ಈಗಾ.... ಹ ಪದವಿ ಪೂರ್ವ ಫಸ್ಟ ವ
ಏನೂ ಮಾತಾಡೋದೇ ಯಲ್ಲ ಕೊಡಿ ಅವರ ಅಂತೇ ಹ್ಮ್
ಅವಳು ಹತ್ತನೇ ತರಗತಿ ಇರಬಹುದು ಇಲ್ಲ ಅನ್ನೋದ್ದನೆ ಅನ್ನಂದನೇ ತರಗತಿ ಇರಬಹುದು
ನೋಡಿರತವ ಹ್ಮ್
ಹ್ಮಹಾ
ಇನ್ನೇನ ಅಷ್ ಮತ್ತೆ ಯಾ ಏನ್ ಮಾಡಕ್ ಆಗಲ್ಲ ನಾವ್ ಯೋಚನೆ ಮಾಡಕ್ಕೂ ಆಗಲ್ಲ ಜಾಸ್ತಿ ಯೋಚನೆ ಮಾಡೋದು ಅದು ಕಷ್ಟ ಈಗ ನಾವು ಅಷ್ಟೇ ನಾವು ಯಾವ್ ಇದಐ್ತ ಮತ್ತೆ ನಾವ ಈಗ ಮಲಗದೆ ಬೆಳಗ್ಗೆ ಎದ್ದಳ್ತೀವ ಇಲ್ಲ ಅಂತ ನಮ್ಗೆ ನಂಬಕ್ ಆಗಲ್ಲ
ಅಷ್ಟೇ ಅದು ನಿಜಾನೆ
ಹಾ ಯಾವಾಗ ಎಷ್ಟು ಋಣ ಇರುತ್ತೋ ಅಷ್ಟೇ ನಮ್ಮ್ ಹಣೆ ಬರಹದಲ್ಲಿ ಏನ್ ಬರ್ದಿರ ಹು ಅಷ್ಟೇ ಕಾಲ ನಾವು ಬರ್ಕ ಹ್ಮ್
ಇರಸ್ಟ್ ದಿನ ಒಳ್ಳೇದ್ ಬಯಸ್ಬೇಕು ಒಳ್ಳೇದ್ ಮಾಡ್ಬೇಕು
ಹಾ ಅಷ್ಟೇ ಅದಂತೂ ಖಂಡಿತ
ಯಾವಾಗ ಏನಾಗುತ್ತೋ ಏನ್ ಮಾಡ್ತಿರೋ ಗೊತ್ತಿಲ್ಲ ನಮ್ಮ್ ಹಣೆ ಬರ್ದಲ್ಲಿ ಎಷ್ಟು ದಿನ ಬರ್ದಿರುತ್ತೋ
ಇರೋ ಅಷ್ಟ ದಿನ ಖುಷ ಖುಷಿಯಾಗಿ ಚೆನ್ನಾಗಿ ಎಲ್ಲರಿಗು ಒಳ್ಳೇದನ್ನೇ ಬಯಸ ಕಕೊಂಡು ಜೊತೆಯಾಗಿ ಇರೋದನ್ನ ಕಲಿಬೇಕು ಅಷ್ಟೇ
ಒಳ್ಳೆವರ್ಗ ನಿಜ್ಜಾ ಕಾಲ ಇಲ್ಲ ಒಳ್ಳಗೆ ಕಾಲ ಇಲ್ಲ ಈ ಜಗತ್ತದಲ್ಲಿ
ಹೌದು ಮತ್ತೆ ಅದ ಅಂತು ನಿಜಾ ಅತಾರಾಯಲ್ಲಾ ಇಲ್ಲಾ ಏನಮ್ಮು ನಾ ಏನ್ ಮಾಡಬೇಕು ಹಾ ಫೋನ್ ನಲ್ಲಿ ಮಾತಾಡಾಕತ್ತಾಳ್ ಈಕಡೆ ಬಾ
ನಿನ್ನ ಧ್ವನಿಗಿಂತ ನಿಮ್ಮ ಸ್ನೇಹಿತ ಧ್ವನಿ ಗೆ ಜಾಸ್ತಿ ಕೇಳಿಸುತ್ತಿದೆ
ಸರ್ರೂ ಅವರಿಗೆ ಬಾಯಿ ಜಾಸ್ತಿ ಅವರಿಗೆ ಎಷ್ಟ ಹೇಳಿದ್ರು ಕೇಳಲ್ಲ ಏನ್ ಮಾಡದ ಹ ಅವ್ರಿಗ್ ಕೇಳಿ ಸುಮ್ಮ್ನೆ ಆಗದು ನಮ ತಪ್ಪಲ್ಲ
ಹೌದು ಪುಲಿಚೆಲಿ
ಮತ್ತೆ ಇನೆನ್ ಸಮಾಚಾರಾ
ಮತ್ತೆ ನೆಕ್ ಮುಂದಿನ ಕರೆಯಲ್ಲಿ ಸಿಗೋಣ
ಹಾ ಸರಿ ಆಯ್ತು ಧನ್ಯವಾದಗಳು
ಹಾ ಹೇಳರಿ